ಮತ್ತೆ ನ್ನಂತ ಸಮಾಚಾರ
ಹು
ಮತ್ತೆ ಇನ್ನನ್ ಸಮಾಚಾರ
ಹ್ಮ ಹೇಳ್ಬೇಕು ನಾಳೆ ಏನ್ ಹುಡುಗಿ ನೋಡಕ್ ಹೋತಾವಳ
ಹೋಗಲ್ಲ ಕಣೆ ಯಾವ್ದೂ ಇಲ್ಲ
ಅಟ್ಟು ಬಂದಿಲ್ಲ
ಹ್ಮ ನೋಡು
ನಿಮಕ್ಕನಿಗೆ ಕೇಳ್ತಾ ಇದ್ದಾರೆ ಅವಳೆ ಬಂದಿಲ್ಲ
ಹ್ಮ್
ಈಗೆಂತ ಇರದೇ ಈಗ ಇದು ಡೇಟ್ ಅಂಡ್ ಟೈಮ್ ಎಲ್ಲ ಹಾಕ್ಬೇಕಂತೆ ಬರ್ತ್ ಟೈಮ್
ನಾನೇನು ಹಾಕಿಲ್ಲ ಯಾವಾಗ್ ಹುಟ್ಟಿದೆ ಐತೆ ಅಂತ ಏನ್ ಹಕಿಲ್ಲ ಜಸ್ಟ್ ಡೇಟ್ ಆಫ್ ಬರ್ತ್ ಹಾಕಿದೇನಿ
ಬ್ರೋಕರ್ಗೇ ಕೊಟ್ಟಿದ್ದೀವಿ
ಹ್ಮ
ಹ್ಮ್ಮ್ಮ್ ಅವರು ಟೈಮ್ ಮತ್ತೆ ಆನೆ ಕುೂಲ ಇರೋರು ಬೇಡ ಅಂತ ಹೇಳ್ತಿದಾರಂತೆ
ನಿಂದ್ ಆನೆ ಕುಲನ
ಇರಬೇಕು
ಹಾ
ಇರ್ಬೇಕು ಗೊತ್ತಿಲ್ಲ
ನಮ್ದು ವಿಲಕುಲ ವಿಲಕುಲ ವಿಲಕುಲ ಮದುವೆ ಆಗಲ್ಲ
ಗೊತ್ತು ನಮ್ ದಾನೆ ಕುಲ್ಲಾನೇ ಇರ್ಬೇಕು ಆನೆ ಕುಲ್ಲಾ ಇರೋರ್ನ್ನ ರಿಜೆಕ್ಟ್ ಮಾಡ್ತವ್ರಂತೆ ಆನೆ ಕುಲ ಇರೋರು ಹುಡ್ಗೀರು ಹಾ ಅದಕಲ್ಲ ಒಂದೇ ಕುಲ ಆಗಂತಲ್ಲ
ಹಾ
ಹುಡುಗಿ ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರಂತ ಮತ್ತೆ ಆನೆ ಕುಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತಾರೆ ಗಂಡಭಿರಿ ತರ ಅಂತ ಅದೆಂಗೋ
ಅಯ್ಯೋ
ಇ ಒಬ್ರು ಹಾರ್ಡ್ ಇರ್ತಾರೆ ಒಬ್ರು ಸೆನ್ಸಿಟಿವ ಇರ್ತಾರೆ ಏನೇನೋ ಹಬ್ಬಸ್ತವ್ರ ಈ ಕಾಲದಲ್ಲಿ ನಾ ಅಂತೂ ಟ್ವೆಂಟಿ ಸಿಕ್ಸ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಆಮೇಲೆ ಏನು ದಾಸ್ಗಳುಳ ಅವರುನ್ನ ಮದ್ವೆ ಮದ್ವೆ ಮಾಡಕೊಳ್ಳಲ್ವಂತೆ ಹುಡ್ಗಿನ
ಹ್ಮ
ಅದಕ್ಕೆ ನಾವು ಬೊಂಬ್ಲಿಂಗೇಶ್ವರ ಹಾಕಿದ್ದೀವಿ ಏನೇನು ಹ್ಮ ಹೇಳ್ದಲ್ಲ ಆವತ್ತೆ ಏನೇನೋ ಕಣೋ ಏನ್
ದಾ
ಏ ಅಯ್ಯೋ ದೇವ್ರೇ ಏನೋ ಈಗ ಏನ್ ನಾವೆಲ್ಲಾ ಏನ್ ಪಾಪರ ಆಗ್ಬಿಟ್ಟಿದವ ಬದುಕ್ತಾ ಇಲ್ವಾ
ಹ ಅದು ಆಮೇಲೆ ಎಟ ಸರ್
ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಅದೆಲ್ಲ ಯಾರು ನೋಡ್ತಾರ
ಅವತ್ತಿನ ಕಾಲದಲ್ಲಿ ಹೆಂಂಗಿ ನೋತೇನೆ ಯಾರಜಬ ಬಟ್ಟೆಗಳು ಹಾಕತ ಇರಲಿಲ್ಲ ಇದೇನು ಹಾಕತ್ತರ್ ಲ್ಲ ಕಾರಣಕ ಸಿವಲೈಜೇಶನ್ ಮದ್ವೇಗ ಆಯ್ತಾದು ಮನ್ ಆಯ್ತಾ ಇದ್ರೆ ಇನ್ನೇನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಕಲ್ಚರ್ ಇತ್ತ ಅಂತ ಅವಾಗ ಒಂದ್ ಸ್ವಲ್ಪ ಶ್ರೀಮೇಶ
ಮಯ ಮದವಾಯಾಾಗ ಹ್ಮ ಅಲ್ಲ ಮದ್ವೆ ಆಗ್ದೇನೆ ಇಷ್ಟ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ಲಿಲ್ಲ ಬಿಡ ಹ್ಮ್
ಸಿವಿಲೈಸೇಷನ್ ಬೆಳೀತಾ ಬೆಳೀತಾ ಬೆಳೀಿತಾ ಆ ಮದ್ವೆ ಕಾನ್ಸೆಪ್ಟ ಇದ್ದಿದ್ದತ್ತು ಬಟ್ ಜನಗಳೊಗೆ ಸ್ಟಾರ್ಟಿಂಗ್ ಮಂಗಾರಂದ ಮಾನವಾದಾಗ ಹೆಂಗಿರ್ತ ಜಿಲ್ಲ ಅಲ್ಲಿ ಸ್ವಲ್ಪ ಟೈಮ್ ಬೇಕು
ಅಂಗೇ
ಎಲ್ಲಾಚೇ ಹ್ಮ
ಮ ಬಟ್ ಮದ್ವೆೆ ಇತ್ತು ಕಣ ವಿಧನ್ಗಳು ಮದ್ವೆ ಮಾಡಕತರ ಅವಗಂದ ಹುರ್ತು ಅನ್ನ ನಿಡ್ತಿರ ಒಂದ್ ಸ್ಟೇಜ್ ತನ ಹುಟ್ಟಿದೆ
ಹ ಅದು ಎಲ್ಲ ಇದ್ದೇ ಇರುತ್ತೆ
ಹ್ಮ ಹಂಗೆ
ಅವರೆಲ್ಲ ಏನು ಮದುವೆ ಆಐತರಲ್ವ ಹಂಗಗೆ ಇದ್ರ ಹಂಗೆ ಸತ್ತೋಗ್ಬಿಟ್ರಾ ಅವಾಗ ಯಾವ ಯಾವ್ದಪ್ಪ ಇತ್ತು ದಾಸ್ಗಳು ಜೋಗಗಳು ಅಂತೆಲ್ಲ
ಏನ್ ಯಾರ್ ಮಾಡದ್ರು ಯಾರ್ ಬಿಟ್ರು ಯಾರ್ ಮುಗರು ಹ್ಮ್
ಜ ಜನಗಳ ಅ್ದ ಮನೇಲಿ ಹಂಗ ಆಗ್ಬಿರುತ್ತೆ ಆಯ್ತಾ ಅವ್ರಣೆ ಬರ ಆಯ್ತು ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡೋದು ಹಿಗೆ ಹಿಂಗೆ ಮಾಡೋದು ಜ
ಹದ ಮತ್ತೆ ಇನ್ನೇ ನಮ್ಮ ಸಿಮಾಚಲ
ಹಗೆ ಹೇಳ್ಬೇಕತ್ತಾ ಇನ್ನೇನು ಸಿದ್ದರಾಮಯ್ಯ ಇಲ್ಲದ ಹ
ಹ್ಮ್ ಪೊಲಿಟಿಷಿಯನ್ ಬಗ್ಗೆ ಎಲ್ಲಾ ಮಾತಾಡ್ಬರ್ತಾನ ಇಲ್ಲಿ
ಏನು
ಯಾರ್ ಗತ್ತಗ ಮಾತಾಡಬಾರ್ದಿಲ್ಲ
ಹ್ಮ
ಹೌ
ಇನ್ನೇನೋ ಮಾತಾಡ ಟಾಪಿಕ್ಸ್ ಇರಲ್ವಲ್ಲ ನಮ ಬಗ್ಗೆನೇ ಮಾತಾಡ್ತ ನಮ್ ಬಗ್ಗೆರೇ ಮಾತಾಡ್ತಾ ಇದಿದ್ದೀವ ಅವಾಗೆಂದ
ಹ್ಮ್
ಂಗ ಇದ್ರ ಬಗ್ಗೆನೂ ಮಾತಾಡ್ಬಾರ್ದು ಕಾರ್ಯ ಬಗ್ನ ಮಾತಾಡ್ಬಾರ್ದು ಅಂದೆ
ಹ ಮನುಷಲ್ಲ ಮಾಡ ಮ
ಹೌದಾ
ಮುಚೆಮ
ಏ
ರಿಜೆಕ್ಟ್ ಮಾಡ್ತಾರೆ ಇದಿನ ಈ ಕಾರ್ ನ ವ್ಯಾಲಿಡೇಶನ್ ಮಾಡ್ ಇದು ನೈನ್ ಇದುಲ್ಲಬ್ರು ಕೇಳಳ್ಸ್ಕೋತಾರೆ ನಾ್ ಮಾತಾಡ್ತ ಆ ವಯ್ಸ್ ನಾವಿಬ್ರು ಮಾತಾಡದ್ ಮೆಲ್ಲಿಗೂ ಹೋಗೈ್ತಂತೆ ಹೌದಾಂತ ಎಂತ ಕೇಳ್ತ
ಅಂದ್ರೆ ಯಾವ ತರ ಹೋಗುತ್ತೆ ಸೇಮ್ ವಾಯ್ಸ್ ಹೋಗುತ್ತಾ
ಹದು
ಹ ಏನ್ ಹಳ್ತಿ
ಅಲ್ಲಿ ಣ ಅತಾ ಇರ ಹೋಗುದಿಲ್ಲ ಸದ್ಯಕ್ಕೆ
ನೀನ್ ನೀನ್ ಫ್ರೆಂಡ್ ಏನಲ್ದಾ
ಹ
ಮಲ್ಲಿೆ
ಮಲ್ಲಿ ಮಲ್ಲಿಯ ಳ ನೀ ಮಾತ್ರ ಅಡೆಯು ಬಂದತ ಏನ್ ಇ ನಾ ಈಗೆ ಮಾತಾಡಿದ್ದಾರೆ ಹಿಂಂಗಗೆ ಮಾತಾಡಿದ್ದೀರಾ ಹಾಗೆ ಮಾತಾಡಿದ್ದೀರಾ ಅಂತಲ್ಲ ನ ಕ ಹೋಗ ಹ್ಮ್ ಹ ನಾಗೆ ಬೇರೆಯವ್ರ ಗೊತ್ತಾಯ್ತಲ್ಲ ಬರಾಳ ಮಾತರಿ ಬೇರೆಯವರು ಸ್ವಲ್ಪ ಹಾಗಂೇ ಮಾತಾಡವನನೆ
ಮತ್ತೆನ್ ಮೀನ್ ಕೋಆರ್ಡಿನೇಟರ್ ಆಗದಲ್ವಾ ಹಾ
ನು ನೀನ್ ಆಗ್ಬಹುದು ಕೇಳರು ಗ್ರೂಪ್ ಗ್ಯಾರ್ ಮಾಡುವ ಅಂತ ಹೇಳಿಗೆ ಹೇಳ್ತ ಮಾಡ್ತಾ ಇಲ್ಲಮ್ಮಲ್ಲಿ ಇರಿಟೈಟ್ ಆಗಿರ್ತದೆ ಹನ್ಬಿಟ್ಟು ಮೆಸೇಜ್ ಗೊತ್ತಾಗ್ತದೆ ಹನ್ಬಿಟ್ಟು
ಹ್ಮ್
ಏನಾದರ ಪ್ರಾಜೆಕ್ಟ್ ಬಂದ್ರೆ ಇಕತ ಆಬೇಕು
ಹ್ಮ್
ಖರ್ಚ್ಕದುಡಯ್ತುೋ ನ ಒಸಾರ ಇದಿಗೆ ಮಾ ಮಜಾ ಟ ತಿಂಡಿಗೆ ಬಸ್ ಚಾರ್ಜ್ಗೆ ಸುತ್ತಾಡತ್ಗೆ
ಹ್ಮ್
ಹ ಅಳ ಮತ್ತೆ ಮಾಡ ಸಮಯ ಚಡ
ಹೇಬೇಕು ಹಂಗಾದ್ರೆ ನಲ್ಲಿ ಯಾವ್ದು ಪ್ರೋಗ್ರಾಮ್ ಇಲ್ಲ
ಯಾದುೂ ಇಲ್ಲ ಕರೆ ಯಾರಿಗೋ ಕಳ್ಸಿದ್ವಿ ಅವರು ಕಾಫಿ ಡಲ್ ವರ್ಕ್ ಮಾಡ್ತ ಕಾಫಿ ಡಲ್ಲಿ ವರ್ಕ್ ಮಾಡ್ತಾ ಇರೋದು ಅಂದ್ಬಿಟ್ಟು ಏನ ಕೆಲ್ಸ ಅದೇ ಇದು ಒಬರು ಸುನ್ನ
ಸರಿ ನ್ಟ್ು ನಾವ ಇನ್ನೇನ್ ಫೋರ್ಸ್ ಮಾಡಕ್ ಆಯ್ತದ ಹೇಳಿದ್ರು ಅರ್ಥ ಮಾಡ್ಕೊಳಕ ಆಗ್ಲಿಲ್ಲ ಅ್ರ ಮಾಡಕ್ತದೆ ಕಾಫಿ ಇಡಲಿಲ್ಲ ದಡ್ ಆಫೀಸ್ ಅಲ್ಲಿ ಇರೋದು ಅಂತ ಹೇಳದ್ಮೇಲೂ ಇದ್ ಮಾಡ್ಲಿಲ್ಲ ಅಂದ್ರ ನಾವ ಏನ್ ಮಾಡಕತದೆ
ಹ್ಮ ಕಾಫಿ ಶಾಪ್ ಅಂತ ಅನ್ಕೊಂಡವ್ರ
ಹ ಸುಮ್ಮು
ನೀನಲ್ಲಿ ಮೆನ್ಷನ್ ಮಾಡು
ಅದೇ ಮಾಡಿರ್ ಆ ಮಾಡಿರ್ಲಿಲ್ಲ ಇವಾಗ ಮಾಡಿದೀನಿ ಇಡ್ ಆಫೀಸ್ ಅಂತ
ಡೆಸಿಗ್ನೇಷನ್ ಇರುತ್ತೆ ತಾನೆ ಹಾಕ್ಬೇಕ ತಾನೆ ಅದನ್ನ
ಡೆಸಿಗ್ನೇಷನ್ ಹಾಕಿದ್ದೀನಿ
ಮತ್ತೆನ್ನೇನು
ಹ್ಮ್ ಇರಪ್ಪ ಅದನ್ನ ಫುಲ್ಲು ಫುಲ್ಲು ಹಾಕ್ತೀನಿ
ನೀಟಾಗಿ ಡೇ ನೀ ಡಿಸ್ಕ್ರೈಬ್ ಮಾಡೋಕು ಗೊತ್ತಾಗಲ್ಲ
ಹ ಗೊತ್ತಾಗಲ್ಲ ಅದಲ್ಲಿ ಇದ ಇದಾನನೆ ಇಿನಂ ಡಿಸ್ಟರ್ಬ್ ಮಟ್ ಆಗ್ತಿೀರಿ ಬೆಟ್್ರ ನೀನ್ ಹೇಳ್ದಂಗೆ
ಹ್ಮ ಸಾ್ತಿದೀವಲ್ಲ ಅ
ಹ
ಮಾಡ್ತಿದ್ಯಾ ಅ
ಬದನಾಮದು ನಮ್ದು ಟಿ ಎಸ್ ಟಿ ಎಸ್ ಜಿ ಅಂತಾನೇ ಬರದು ಟಿ ಎಸ್ ಜಿ ಅಂದ್ರೆ ಟೆಕ್ನಿಕಲ್ ಸರ್ವಿಸ್ ಗ್ರೂಪ್ ಅಂತ
ಅವ್ರಿಗ ಅರ್ಥ ಆಗ್ಬೇಕ ಹ್ಮ್ ಗೊತ್ತು ಅವ್ರಗಾಯ ತಗಬೇಕಲ್ಲ ತ್ತ ಡಿಸ್ಕ್ರೈಬ್ ಮಾಡ ಹಾಕತ್ತ ಅಷ್ಟೇ
ಮ ತಿನ್ನದ ಸಮಾಚಾರ
ಹ್ಮಲ್ಲ ನೀನ್ ಯಾವ ಟೈಮ್ಲ್ಲಿ ಹುಟ್ಟಿದ್ದು
ನಾಾನ
ಹ್ಮ್
ನಾನು ಯಾವ್ ಟೈಮ್ ಅಲ್ಲಿ ಹುಟ್ಟಿದಾಗ ಗೊತ್ತಿಲ್ಲ ನಂಗೆ ನನ್ ಕೇಳಲಿಲ್ಲ ಯಾವತ್ತ
ಹೌದಾ
ಹ್ಮ್
ನಾನ್ ಮಧ್ಯಾಹ್ನ ಒಂದುವರೆ
ಹ್ಮ
ನಂದು ಸ್ಟೋರಿನೇ ಇದೆ ನಾನು ನೋಡಕ ಮುಂಚೆ
ಹ್ಮ್
ನಾವುಮ್ಮಂಗ ಮಿಡ್ ನೈಟ್ ಅಲ್ಲಿ ಬಂದಿರೋದು ಪೈಯ್ನ್
ಹ್ಮ್
ಮಿಡ್ ನೈಟಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಡ್ಮಿಟ್ ಮಾಡಿದ್ದಾರೆ ಅದಾದ್ಮೇಲೆ ಬೇರೆ ಯಾರಿಗೂ ಡೆಲಿವರ್ ಮಾಡ್ತಾ ಇದ್ರು ಅಂತೇಳಿ ನಮ್ಮ ಅಮ್ಮಂಗ ವೈಟ್ ಮಾಡ್ಸಿರೋದು ನಮ್ಮ ಪೇನ್ ತೊಡ್ಕ ಕೊಂಡು ಮಧ್ಯಾಹ್ನ ಡೆಲಿವರ್ ಆಗಿರೋದು ಹಂಗೆ ನಾನು ಎಲ್ಲಾನೂ ತಡ್ಕೊಂತೈತೆ
ಹಂಗೆಲ್ಲ ಮಾಡ್ತಾರಾ
ಹ್ಮ್ ಈಗ ಎಮರ್ಜೆನ್ಸಿ ಇರ್ತಾರ ನೋಡು ಕೆಲವರು ತಡ್ಕೊಳಕ್ ಆಗಲ್ಲ ಅವ್ರಗ್ ಬೇಗ ಮಾಡ್ತಾರೆ
ಹ್ಮ್
ನೋಮ್ಮ ನೋವು ಬಂದಿದ್ರು ಬರ್ದ ನೋವಿದ್ರು ನೋವುಲ್ಲ ಅನ್ನೋ ಥರ ಕಂಟ್ರೋಲ್ ಮಾಡಕೊಂಡು ಈಥರ ಹಯ್ ನಾ ನೋಟತಾಗ ಹ ಇದು ಎಣ್ಣೆ ಅಂತ ಎಷ್ಟ ತಂದಾನ ಎತ್ಕೊಂಡೇ ಇಲ್ಲಂತೆ